ಪತ್ರಿ ಆ ಪತ್ರಿಕೆಗಳು ನಮ್ದೇ ಇರೋ ಫೋಟೋ ಬರ ಯಾರ್ದಲ್ಲ ಸರ್ ಫೋಟೋ ಕಳಿಸಿ ಅದು ಪತ್ರಿಕೆೆಯಲ್ಲಿ ಇರ ಬೇರೆ ಆಯ್ತು ಆಯ್ತಮ್ಮ ಆಯ್ತು ಆಯ್ತು ವಿಡಿಯೋಕಲ್ ಮಾಡಲಾ ಏನು ವಿಡಿಯೋ ಕಾಲ್ ಮಾಡಲಾ ಆಮೇಲೆ ಆಮೇಲೆ ಹ್ಮ್ ಸ್ವಲ್ಪತ್ತದುು ಸ್ವಲ್ಪತ್ತಿ ಇವಾಗ ಹೌದ ಎ ಎ ಗಂಟೆಗೆ ಪೈ ಟೆನ್ ಮಿನಿಟ್ಸ್ ಆದ್ಮೇಲೆ ಆಯ್ತು ಮಿಸ್ ಕಾಲ್ ಕೊಡಿ ನಾನು ಅವವಾಗ ಇದ ಮಾಡ್ತೇನೆ ವಿಡಿಯೋ ಕಾಲ್ ಮಾಡ್ತೀನಿ ಒಳಗಾಗಿ
ಆಡ್ರ ಮಾಡ
ಹಲೋ
ಹ
ಹ
ಜನ ಇದ್ರು ಎಲ್ಲಿದ್ದೀ ಮೈಸೂರು ಎಲ ಅಕಕ್ಕೆ ಚಾಯ್ತ
ಹಾ
ಹಾಗ ಅಲ್ಲೇ ಕಾರ್ಯಕ್ರಮ ಇತ್ತು ಜನ ಬಂದಿದ್ದಾರೆ
ಹ
ಬೇರೆ ಕಳ
ಇಬ್ಬರು ಹೆಣ್ಣು ಮಕ್ಕಳು ಒಬ್ಬ ಗಂಡ ಇಬ್ರೂ ಗಂಡ್ಮಕ್ಳು ಹ್ಮ್ ಇಬ್ರು ಹೆಣ್ಣುಮಕ್ಕಳು ಏನ್ ಮಾಡ್ತಾರೆ ಎಲ್ಲ ಓದ್ತಾ ಇದೆ
ನೀ ಹ ನೋಡ ಇಲ್ಲಪ್ಪಾ ಅದಕ್ಕೆು
ಏನ ಅದ ನಿಮೆ ನಂದದ ಮಾತ್ರವ ಅದು ಕೊಡೇ ಇಲ್ಲ ಗ್ಯಾಮ್ಲಿ ಇರುತ್ತಲ್
ಭ ಲ
ನೆ ನಗೆ ಒಂದು ಆತ್ಮ
ಹ
ಸನಯ ಸ್ವಲ್ಪ ತೊಳತೇನೆ ಇರ್ಬನ್ ಆಗಿದ್ದಲ್ವಾ ಮಿದಲ್ವಾ ಈ ಬ
ಾವ ಅಾವ
ಇಷ್ಟ ಆಗಲ್ಲ ಅಡ ಹೌದಾ ಹ್ಮ ವಿಕ ಅತಿ ವೈಯಕ್ತಿಕ ನಾವತ್ ಬರ್ಲಿಕ್ ಹೋಗಲ್ಲ ನಿಮ್ದು ನಾ
ಹ
ಫ್ಯಾಮಿಲಿ ಬಿಟ್ಟು ಬಂದಿದ ಎಷ್ಟ ಆ್ ಮಟನ್ ಅಂದ್ರ ಮಟಕ್ ತರಬೇಕಲ್ವಾ ನಮ್ ಗುರು ವಯಸ್ಸ ಆಗತ್ತು ತೊಂಬತ್ ಮೂರು ವಯಸ್ಸ ಆಿತ್ತು ಮಟನ್ ಅ ಸೂರ ಹರು ಅವಾಗ ನಮಗ್ ಕೂತರು ಅಷ್ಟೇ ಮಾ ತ ಚ ಅ ರ್ ಕಿಲ್ಲ
ಎ ಬೆಳಗೆ ಪಹಚಿದೆೆ ಸುಮಲ್ ಕ ಹ್ಮ ನತಯತ ಹ ನತ್ತುದ
ನ
ಕೆ
ಹ ಒಂದು ಸ್ವಾಮೀಜಿತೆ ಹೋಗ್ಬೇಕು ರ ಮಾ ಕೆರ ಳ ಯಾರ ತ್ತನೆ ಮಾಡ್ತೇ ಅನ್ಬೋ ನಾನು ಅನ್ಕ ಮಾಡ್ತೇ ನಿನ್ ಮುಖನ ನೋಡಿಲ್ಲ ನಾನು ಹೆಂಗಿದ್ದೀಯ ನೀ ಅನ್ಕಕತೀಯ ಹ
ಹಲೋ
ಡಲ್ಲಿ
ಚ ಹಲೋ
ಚಾನಯ ಮನೆ ಯಾರವ್ರೆ ಯ ನಾವವು ನಾವ ಮುತ್ತ ನಾನ ಇಬ್ರ ನಾನುಡಿ ನೀ ಯಾರಲ್ಲಿ ಅಣ್ಣನ ಡಿ ಐ ಡಿ ಅಕ್ಸೆಪ್ಟ್ ಮಾಡಬೇಕು ನೀ ನೋಡ್ರ ತಿ ಹಷ ಏನ ಹೇಳ ಮಾಡಿದ್ ಎ ಮಾಡ ಏನಲ್ಲ ಮ
ಸ ಬರೋದು ಹನ್ನೊಂದುವರಿ ಇದ ಹನ್ನೊಂದುವರಿಂದ ಮೂರು ತನ ಇತಾರೆ
ಹ ತೋಪ ಮಾಡಲು ನಾಯತು
ದೇವಸ್ಥಾನ ಪ
ಕಿಲೋಮೀಟರು
ಇ ಬ ಅಲ್ಲಿ ಏದೆೇನ ಏದೆ ಎಂತನ ಕೊಟ್ಟ ನಾನು ಅ ಇಂದ್ರ ಕೆಟ್ಟದವ ಯಾಡ ನ ಒಂದುವರೆ ತಿ ಇರ್ತೀವಿಗ್ರ ಹತ್ತೊಂಬತ್ ಹ್ಮ್ ಆಮೇಲೆ ಆಮೇಲೆ ತರುಪೂರುರು ಅತ್ರ ಜನ ಗೂಡಮಠ ಹಾ ಯಾದಗಿ ಅಲ್ಲಿ ಜಾಸ್ತಿ ಇಲ್ಲಿಗೆ ಅಂದ್ರೆ ನಮ್ದು ಇಲ್ಲೊಂದು ಮಠ ಶಾಕ ಮಠ ಇದೆ ಫ್ರ್ಯಾನ್ಸ್ ಇದೆ ಅಂದ್ರರು ಕಂದ್ಕಂದು ಹೋಗುದು ಇಲ್ಲಿ ಎಷ್ಟು ತಿಂಗಳ ಆ್ತಂದಾರೆಲ್ಲಿ ಬರ್ ಲೇ ಅವ್ರಬ್ಬ ಹೋಗ್ತಾ ಇದ್ದೀ ಅಯ್ಯ ಪೂರ್ವ ಎರಡುಂದ ನ ನ ನ ಪೂಜೆ ಹದ್ನಾಕುವರೆ ಕ ಹೋಗ್ತೀರಾ ಏನಾಯ್ತು ಹಾ
ಕಪ
ಹೇಳು ಮಾಡತ್ ನೀ ಹಾ ಮೇಡಮ್ ನಾವ ಈಗ ಒಂದು ಕಾಲ್ ಮಾಡಿದ್ರೆ ಯಾರಿಗ ಕಾ ಕ್ಯಾನ್ಸಲ್ ಆಯ್ತೊಲೆ ಕ್ಯಾನ್ಸಲ್ ಆಯ್ತದ ಮತ್ತ ನೀವ್ ಆಗಲ್ಲಂದ ದತ್ತಿದೆ ಇ ನ ಅಪ್ಪ ಅಬ್ ಮತ್ ಅಚ್ಚರಿ
ಇದು ಅದೇ
ಡಂದ್ರ ಬೇಕಿದ ನ
ಏ ಅದು ಗೊತ್ತೇ ನಂಗ
ಏನ್ಲೆ ಹ ಹ ಆಯಕಲ ಇಲ್ಲ ಹ ಹ್ಮ್ ಡ್ರೈ ಮುರ್ಜಾವ್ ಹಾ ಹಾ ಆಡಿಯ ಚಲೋ ಬಿಡುುವ
ಈ ವಿಡಿಯೋ
ಅವ್ ಆಡಿಯೋ ಹಚ್ಚಿಟ್ಟಿದ್ನಲ್ಲ ಅಂಗಾಡು
ನಂದ್ರಾಗ
ಹಾ ಅಲ್ಲಿ ಗುರ್ಯಾಂಕ್ ಫನ್ದಾಗ ಹಚ್ಚಿಟ್ಟಿವವಿ ಇದ್ರಾಗ ನಿಂದು ಫೋನ್ ಕಾಲ್ ಮಾಡಿವ್ ನಾವು
ಅದೇ ರೊಕ್ಕ ಹಾಕಾತ ನೋ ನಿಮಗ
ಹಂಗ ಯಾಕ ಆಗ್ತ ಅಂತ ಈಗ
ಇ ವೋಟು ಯಾರಕ ಆಕಾತಾನ ಯಾರ
ಹ್ಮ್ ಸರ
ಹ
ಹೌದು ಇವನ್ ಕಿಸಿಯ ಫೋನ್ಸ ನೋ ಕಿಸಾ ಫೋನ್ಸಿದ ನೋಳ
ಈ ಹೊತ್ರ
ಎದಕ ಫೋನ್ ಎತ್ತಿಲ್ಲ ನ ಅವ ಹೊರಗೋಯದ್ದೆ ಬಂದ್ ನೋಡ ಮಿಸ್ಕ್ಯಾಲ್ ಇತ್ತು
ಕೆಲ್ಸನೆ ಹಪ ಹತ ೆ ಹ ಅನಾದ ನೆನಪಕ್ಕ ಬರೀ ಪಕ್ಕ ನಾ ನೀ ಅಂದಂದ ನೆನಪ
ಹ ಹ ನ ಹ ಅಮ್ಮ ಮಲಿ ಹ ಬಂದ ಆಯ್ತ ಅದ ಶಿವ್ ಮಗ ನ ಹ ಸಮ್ಯಾ ಈಗ ಅದೇ ನನ್ ಅಕೌಂಟ್ ಲೈನ್ ಮಾಡ್ಸಬೇಕ್ ಇಲ್ಲ ಲೇ ಬೆರ್ ಬೆರೆ ಅಕೌಂಟ್ ಮಾಡ್ಸಬೇಕ್ ಮತ್ತ ಬೆರಬೇರ್ದ ಮಾಡಬೇಕ್ ನೀ ಕರೆ ಫೋನ್ ಸ ಅವನಗ ಹೊಕ್ತವು ಫೋನ್ ಫೆ ಅವನಗ ಹೊಕ್ತವು ನೀ ಯಾರು ನಂಬರ್ ಇಸ್ಕೊಂಡಿರ್ತಿ ಅವ್ರದುಕ್ಕ ಹೊಕ್ಕೇತಿ ನನ್ ನಂಬರ್ ಇಸ್ಕೊಂಡಿರ್ತರಲ ನನ್ ನಂಬರ್ ಗೆ ಫೋನ್ ಪೆ ಬರ್ತತಿ ನೀ ನೀನ್ ಮುಗುದ್ ಕುಡ್ಲೆ ಬೆರೆದ್ ನಂಬರ್ಸ್ ಗೊತ್ತೀರಾವ್ ಮಾಡಕತ್ತೇನ್ ಅವ್ರ ಅಕೌಂಟ್ ಹೋಕ್ಕವ ಅದ್ ಅವ್ರ್ ಕೈಲ್ ನಾ ಡೀಲ್ ಮಾಕೋತಿನ್ನಲ ನೀ ನೀ ಮಾಡ್ಕೋಬೇಕ್ ನಿನಿಗ್ ಬಿಟ್ಟಿದ್ದು ಈಗ ನಂದರ ಮಾಡ್ಬೇಕಲ್ಲ ಹತ್ತ ು ಬರುವ ಯಾರು ಹ್ಮ ಹಾ ಹಾ ಒಂದ ಸತಿ ಅದ ಆಮೇಲ್ ಅನ್ ಇನ್ಸ್ಟಾಲ್ ಮಾಡ್ಬಿಡ್ತಿನಿ ನೀ ಆಮೇಲೆ ಅನ್ ಇನ್ ಸ್ಟಾಲ್ ಮಾಡ್ಕೊಂಡಂಬಬಿಡು ಮಾತ್ತೇನ ಅಲ್ಲಿ ಯಾರ್ದಾದ್ರೂ ನಂಬರ್ ಇಸ್ಕೊಂಡ್ ಮಾತ್ ಆಡಿ ಮಾಡಿ ಹ್ಮ
ಈಗ್ ಮತ್ ನಿನ್ನ ನಾ ಬೆರದವ್ರಿಗ್ ಮಾಡಿದ್ದಂದ್ರ ಬರ್ತತಿ ಆತ ಇದ್ದರ್ರಿಗೆ ಅಲ್ಲೊ ನಗ ಮಾಡ ಬಿಟ್ಟ ಮತ್ ನ ಬೇಾರ್ ಕಾಲ್ ಮಾಡಿದ ಅವ ಹೆಣ್ಣ ನಂಗ ಬರ ಇಲ್ಲ ಇ ಇಲ್ಲ ಇಲ್ಲ ನೀ ನಿನ್ ನಂಬರ್ ಗೆ ಒಂದ್ಸಲ ಮೂವತ್ತು ಮುರೀತಿಲ್ಲೆ ಮುಗಿತ್
ಇಲ್ಲ ಒಂದ ಸತಿ ಅದ ಹಕ
ಅವ್ರೆ ಮಾಡ್ಬೇಕಾ ಅದ್ನ ನೀ ಡೀಲ್ ನೋಡ್ಕಬೇಕಾ ಅರ್ಧ ಆಗದ ಮಾವ ಅರ್ಧ ಅರ್ಧ ಅರು ಅ ಮ ಆಗ್ಲೇ ಅಗ್ಯಾನ್ ಬಿಡ್ ಆವಾ ಗುರು ನಂಬರ್ ನಂತವ್ ಇಸ್ಕೊಬಿಡ್ ಮುಗಿತ್ತಲ್ಲ ನಂಬರ್ ಎ ನನ್ ಕಡಿ ಅಯ್ತಾಲ ಹೆ ಅಯ್ತಪ್ಪ ಪೂಡ ಎನ್ನ ಮೀನಲ್ ಬಾಟ್ ಹತನ ಮತ್ತ ಕಾಣತಂಗ ಅವಡ್ದ ನಿ ಯಾರ್ದ ಇಿ ಂಟ ನೋಡ್ ಈಗ ನಾಕ್ ಐದ್ ಅದ ನಾಕ್ ಐದ್ ನಂಬರ್ ಇಟ್ಟೀನಿ ಕಟ್ ಮಾಡ್ಲ್ಯಾ ಎಲ್ಲಾರೂ ಇಲ್ಲ ಇಲ್ಲ ಟೈಮ್ ನೋಡು ಹೇಳೆ -ಹಲೋ